ಕೇಳ ಬನ್ನಿ
ಹಾ ಕೇಳಿಸ್ತಿದೆ ಹೇಳಿ ನಿವೇದಿತ.
ಮತ್ತೆ ನಾನ್ ನಿವೇದಿತ ಮಾತಾಡ್ತಿದ್ದೀನಿ ನೀವು.
ನಾವು ಸುಶ್ಮಿತಾ.
ಓಹೋ ಸುಶ್ಮಿತಾ ಅವ್ರು ಹೇಳಿ.
ಹಾ ಹಾ.
ಎಲ್ಲ ಆಯ್ತಾ ತಿಂಡಿ ತಿಂದಿದ್ದು ಎಲ್ಲಾ.
ಹಾ ಆಯ್ತು ಸಂಜೆ. ಹಾ ಅಮ್ಮ ಇದು ಮಂಡಕ್ಕಿ. ಒಗ್ಗರಣೆ ಮಾಡ್ಕೊಟ್ಟಿದ್ರು.
ಹ್ಮ್
ಈಗ ತಿಂದುಬಿಟ್ಟು ಹಾ ಚೆನ್ನ ಚೇ ಈಗ ಮಳೆ ಅಲ್ವಾ. ಮಳೆಗಾಲ ಅಲ್ವಾ ಹಂಗಾಗಿ. ಹಾ ಬರುತ್ತೆ.
ಇಲ್ಲಿ ಬರೀ ಗಾಳಿಪಡ್ತಾ ಬೆಳಗ್ ಬೆಳಗ್ನೆ ತುಂಬಾ ಚಳಿ ಆಗ್ಬಿಟ್ಟಿತ್ತು. ನಾವ್ ಅನ್ಕೊಂಡ್ರಿ ಮಳೆ ಬರ್ಬೋದು ಅಂತ ಕೊಡೆ ತಕೊಂಡು ಹೋದ್ವಿ. ಬಟ್ ಮಳೆ ಬಂದಿಲ್ಲ.
ಇಲ್ಲಿ ದಿನಾನು ಮಳೆ ಬರ್ತಾನೆ ಇದೆ ಹೊರಗ ಹೋಗೋಕೆ ಆಗ್ತಾ ಇಲ್ಲ.
ನಮ್ ಕಡೆ ಹೇಳಕ ಆಗಲ್ಲ ಒಂದ ದಿನ ಬರುತ್ತೆ ಒಂದ ದಿನ ಬರಲ್ಲ ಮಳೆ ಬರ್ತಿರುತ್ತೆ.
ಆಮೇಲ್ ಬಿಸ್ಲು ಬಂದ್ಬಿಡುತ್ತೆ ಯಾವಾಗ ಏನು ಹೆಂಗಿರುತ್ತೆ ಅಂತ ಹೇಳಕೆ ಆಗಲ್ಲ. ಯಾವಾಗ್ಲೂ ಕೊಡೆ ಬ್ಯಾಗಲಿ ಇಟ್ಕೊಂಡೆ ಇರ್ಬೇಕು.
ಹೌದಾ
ಹ್ಮ್ ಹೊರಗಡೆ ಹೋಗ್ ಹೋಗುವಾಗ.
ಹೌದು ಇಲ್ಲಿ ಸ್ವಲ್ಪ ಚಳಿ ಇರುತ್ತೆ ಮಳೆ ಹೊರಗಡೆ ಮಳೆ ಬರ್ತೆ. ಇರುತ್ತಲ್ಲ ಹಂಗಾಗಿ ಬಿಸಿ ಬಿಸಿಯಾಗಿ ಅಮ್ಮ.
ಇ ಇಟ್ಕೊಂಡಿರ್ಬೇಕ ಅಷ್ಟೇ ಬರುತ್ತೋ ಇಲ್ವೋ ಅಂತ ನಮಗ್ ಗೊತ್ತಾಗಲ್ಲ.
ಹೌದೌದು
ಹ್ಮ್ ಹೇಳಕ್ಕ ಆಗಲ್ಲ ಬರುತ್ತೋ ಇಲ್ವೋ ಅಂತೆಲ್ಲ.
ಹಾ
ಹ್ಮ್ ಮತ್ತ ಇನ್ನೇನ್ ಮಾಡ್ತಿದ್ದೀರಾ ನೀವು.
ನಮ್ ಕಡೆ ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ.
ಮಳೆ ಬರ್ತಾನೆ ಇರುತ್ತಾ ಬಿಸ್ಲು ಕಡಿಮೆ ಆಗ್ಬಿಟ್ಟಿದ್ಯಾ ಅಥವಾ ಬಿಸ್ಲುನು ಬರುತ್ತಾ.
ಇಲ್ಲ ಇಲ್ಲ ಬಿಸಲು ಬರ್ತಾನೆಯಿಲ್ಲ.
ಕೊಡಗು ಕಡೆ ಅವರಾ ನೀವು.
ಇಲ್ಲ ಇಲ್ಲ.
ಮತ್ತೆ ಯಾವಾಗಲೂ ಮಳೆ ಅಂತ ಹೇಳ್ತಿರಾ.
ಯಾವಾಗ್ಲೂ ಬರುತ್ತೆ ನಮ್ಮ ಕಡೆ.
ಓಹೋ ಆತರ ಬೆಟ್ಟ ಗುಡ್ಡಗಳು ಏನಾದ್ರೂ ಇದಿಯಾ.
ಆ ಬೆಟ್ಟ ಗುಡ್ಡ ಏನಿಲ್ಲ.
ನಮ್ಮ ಕಡೆ ವಾಹನಗಳು ಜಾಸ್ತಿ.
ಹ್ಮ್. ಹ್ಮ್ ಮರ ಜಾಸ್ತಿ. ಇದೆ ಅಲ್ಲಾ.
ನಮ್ಮ ಕಡೆ ಮರಗಳೇ ಹುಡುಕಬೇಕು ಕಡಿಮೆ ಮರಗಳು ಗಿಡಗಳೆಲ್ಲಾ ವಾಹನಗಳು ಜಾಸ್ತಿ. ನಮ್ದು ಹೂವ ಕಟ್ಟೋ ಇದು ಅದನ್ನ ನಾವು ಊರುಗಳಿಂದ ತರಿಸಿಕೊಳುತಿವಿ.
ಹೌದಾ ಯಾವ್ಯಾವ ಹೂವು ಕಟ್ತೀರಾ
ನಾವು ಮಲ್ಲಿಗೆ ಹೂವು ಕಾಕಡ ಸೇವಂತಿ ಸೇವಂತಿ ಅದನ್ನೆಲ್ಲ ಕಟ್ಟಲ್ಲ ನಾವು ಅದನ್ನ ಒಂದೂ ಇದ್ದಾಗ್ ಮಾಡ್ತೀವಿ ಅಷ್ಟೇ ಒಂದ್ ಅಳ್ತೆಗೆ ಕಟ್ ಕೋತೀವಿ ಇನ್ ಮಿಕ್ಕಿದೆಲ್ಲ ದುಂಡಕ್ ಕಟ್ತೀವಿ ನಾವು ಆ ಕೆಜಿ ಗಟ್ಲೆ ಎಲ್ಲ ಮಾರಲ್ಲ ನಾವು ಅದನ್ನ ನಾವು ತಂದ್ಬಿಟ್ಟು ಕೆಜಿ ಗಟ್ಲೆಯಿಂದ ತಂದ್ಬಿಟ್ ನಾವು ಅದನ್ನ ಕಟ್ಬಿಟ್ಟು ಒಂದು ಮೊಳ ಎರಡು ಎರಡು ಮೊಳ ಆ ತರ ಮಾಡ್ತೀವಿ ನಾವು ಬೆಳಗ್ಗೆದ್ ಬೆಳಗಿನ ಜಾವ ಇಲ್ಲ ಎಲ್ಲಾ ತರನೂ ಮಲ್ಲಿಗೆ, ಕಾಕಡ ಸೇವಂತಿ ದಾಸವಾಳ ಬೇಳಿತೇವಿ ನಾವೇ ದಾಸವಾಳ ಒಂದ್ ಮೂರ್ ನಾಲ್ಕು ಬೆಳೀತಿದೀವಿ ಅವಾಗ ಇಲ್ಲೆಲ್ಲ ನೀರಾವರಿ ಕಡಿಮೆ ಆಗೊಯ್ತು ಅಲ್ವಾ ಅದಿಕ್ಕೆ ಊರಿಂದ ನಾವೇ ದು ಅ ಗುಲಾಬಿ ಎಲ್ಲ ಬೆಳಿತೇವಿ ಗುಲಾಬಿ ಎಲ್ಲ ಅಂದ್ರೆ ಗುಲಾಬಿನೆಲ್ಲ ಒಂದು ಸುಮಾರಾಗಿ ಕಟ್ತತೇವಿ ಅಷ್ಟೆ ಅದನ್ನ ಹದಾ ಹದಾಗ ಕಟ್ಟತೀವಿ ಅದನ್ನ ದುಂಡು ಮಲ್ಲಿಗೆಗಳು ಮಾತ್ರ ನಾವು ದುಂಡಾಗಿ ಕಟ್ಟದು ಹತ್ರ ಹತ್ರ ಜೋಡ್ಸ್ ಕಟ್ಟದು ಅದನ್ನ ನಮ್ಮ ಮುತ್ತಜ್ಜಿ ಕಾಲದಿಂದ ನಾವ್ ಮಾಡ್ತಿದೀವಿ ಇದನ್ನೇ ನಮ್ಮ್ ಉುತ್ತಜ್ಜಿಯವ್ರು ಶುರು ಮಾಡ್ಕೊಂಡಿದ್ದು ಬಿಡಬಾರದು ಬಿಡಬಾರದು ಅನ್ನೋ ಕಾರಣಕ್ಕೆ ಕೆ ನಾವು ಏನೇ ಒಂದು ಇದಕ್ ಹೋದ್ರುನು ಒಳ್ಳೆ ಉದ್ಯೋಗಕ್ಕೆ ಹೋದ್ರುನು ಇದನ್ನ ನಾವು ಬಿಡಲ್ಲ ಮಾಡ್ಕೊಂಡ್ ಹೋಗ್ತೀವಿ ಒಂದ್ ಅರ್ಧ ಗಂಟೆನಾದ್ರು ಒಂದ್ ಗಂಟೆ ಏನಾದ್ರೂನು ಮಾಡ್ತೀವಿ
ಹಾ ಹ ಹಾ
ನಾನು ಮಾಡ್ತ್ ನಾನ್ ಮಾಡತ್ತೀನಿ ಇಲ್ಲ ನಮ್ ಅಮ್ಮ ಅವ್ರು ಫ್ರೀ ನಮ್ಮ ಅಮ್ಮ ಅವರು ಇದರೆ ಅವರು ಮಾಡತಾರೆ ಅಥವಾ ಅವ್ರ ತಂಗಿ ಅವ್ರ ಅಕ್ಕ ಯಾರಾದ್ರೂ ಒಬ್ ಇಬ್ರು ಮಾಡೇ ಮಾಡ್ತಾರೆ ಯಾಕಂದ್ರೆ ಅಜ್ಜಿ ಕಾಲದಿಂದ ಬಂದಿರೋದಲ್ವಾ
ಹೌದ್ ದೌದು
ಅದು ಹ್ಮ್ ದುಡ್ಡುಗೋಸ್ಕರ ಮಾಡಲ್ಲ ದೇವಸ್ಥಾನದ ಮುಂದೆ ಏನು ಒಂತರ ಅವರು ಮಾಡ್ಕೊ ಬಂದಿರೋದು ಯಾಕೆ ನಾವು ಇದ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡ್ತೀವಿ
ಒಳ್ಳೇ ವ್ಯಾಪ್
ದುಡ್ಡು ಬರುತ್ತೆ ದುಡ್ಡು ಹೂ ಒಳ್ಳೆ ವ್ಯಾಪಾರನೂ ಆಗುತ್ತೆ ನಾವು ಕಟ್ಟದಂಗೂ ಆಗತ್ತೆ ದೇವರ ಮುಂದೆ ಇದು ನಾವ ಇಷ್ಟು ಗಂಟೆ ಅಂತ ಏನ್ ಮಾಡಲ್ಲ ನಾವು ಒಂದ್ ಅರ್ಧ ಗಂಟೆ ತುಂಬಾ ನಮ್ಗೆ ಏನಾದ್ರು ಕೆಲಸ ಇತ್ತು ಆ ದಿನದಲ್ಲಿ ಅಂದ್ರ ಒಂದ ಅರ್ಧ ಗಂಟೆಗೆ ಹೋಗ್ಬಿಟ್ಟು ಮಾಡಬಿಟು ಬರ್ತೀವಿ ಆತರ
ಹ್ಮ್ ಹೌದ
ನೀವು ನಿಮ್ಗೆ ಬೇರೆ ಏನು ಅಭ್ಯಾಸ ಇಲ್ವಾ
ನಮ್ಮ್ ಮನೇಲಿ ಏನ್ ಆ ತರ ಎಲ್ಲ ಅಭ್ಯಾಸ ಇಲ್ಲ ಯಾವಾಗಾದ್ರರು ಒನ್ ಒಮ್ಮೆ ಅಪ್ಪ ತಂದಾಗ ಅಮ್ಮ ಕಟ್ತಾರೆ ಅಷ್ಟೆ ಹಾ ಇಲ್ಲ ಅಂಗಡಿಯಿಂದ ತರ್ತಾರೆ ಅಪ್ಪ ಹ್ಮ್ ಯಾವಾಗಾದ್ರು ಹಬ್ಬ ಇರುತ್ತಲ್ಲ ಆಗ ತಗೋ ಬಂದ್ಬಿಟ್ಟು ಕೆಜಿ ಗಟ್ಲೆ ಅವಾಗ ಕಟ್ಕಂತೀವಿ ಮನೇಲಿ ಹಾ
ಮನೆ ಮುಂದೆ ಗಿಡಗಳೇನ್ ಹಾಕಿಲ್ವಾ ನಿನ್ ಮನೆ ಮುಂದೆ ಹ್ಮ್ ತುಳಸಿ ಗಿಡ ಹಾಕಿದ್ದೀರಾ
ಹಾ ತುಳಸಿ ಇದೆ ಹ ಹ್ಮ್ ಬೇರೆ ಯಾ ತರದು.
ಹ್ಮ್
ಬೇರೆ ತರ ಗಿಡ ಇದೆ ಈ ತರ ಹೂವಿನದ್ ಎಲ್ಲಾ ಜಾಸ್ತಿ ಇಲ್ಲ.
ಬೇರೆ ಬೇರೆ ಗಿಡಗಳನ್ನು ನೆಟ್ಟಿದೀರಾ. ಹ್ಮ್ ಹ್ಮ್ ಒಳ್ಳೇದು ಮತ್ತೆ ನೀನು.
ಏನುಹೇಳಿ ನೀವೆ ಹೇಳಿ.
ಅದೇನ್ ಅಭ್ಯಾಸ ಇರೋದ್ರಿಂದ ಅದನ್ ಮಾಡ್ತೀವಿ. ಇವಾಗ ಸರ್ಕಾರಿ ನೌಕರಿಗೆ ಹೇಳ್ತಿದ್ದೆ ಅಲ್ವಾ ಹಾಕಿದೀನಿ ಅದೇನಾದ್ರು ಬಂದಿ ತಕ್ಷಣ ಅವ್ ಕರೆದಿದ್ದ ತಕ್ಷಣ ಹೋಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಓದ ಏನಾದ್ರೂ ಇದ್ರೆ ಅಂದ್ರೆ ನಿಮ್ ತರ ನಾವ್ ಪ್ರತಿ ದಿನ ಓದಲ್ಲ ಏನಾದ್ರರು ಇ ತ್ತು ಅಂದ್ರೆ ಮಾತ್ರ ಓದಿ.
ಇದ್ ಮಾಡ್ಕೋತಿವಷ್ಟೇ ಬಟ್ ಬರಿಯೊ ಅಭ್ಯಾಸ ಇದೆ.
ಹ್ಮ ಏನ್ ತಿಂದ್ರಿ ಸಂಜೆ.
ಸಂಜೆನಾ
ಹ ಹೂ
ಸಿಹಿ ತಿಂಡಿ ಕೊಟ್ಟಿದ್ರು ಅಮ್ಮ.
ಹ್ಮ ಅಂದ್ರೆ ಸಿಹಿ ತಿಂಡಿ ಅಂದ್ರೆ.
ಅದ ಅದೊಂತರ ಅಂದ್ರೆ ಅದು ಊರ್ ಕಡೆಗಳಲ್ಲೆಲ್ಲ ಹೇಳ್ತಾರೆ ಅದು ಗಿಣ್ಣು.
ಹ್ಮ ಹ ಹಾ
ಗಿಣ್ಣು ಅಂತ ಹಸುವಿಂದ ಹಸುವಿಂದ ಬರುತ್ತಲ್ವ ಗಿಣ್ಣು ಅದರಿಂದ ಸಿಹಿ. ತಿಂಡಿ ಮಾಡಿ ಕೊಟ್ಟಿದ್ರಮ್ಮ.
ಹೌದಾ ಚೆನ್ನಾಗಿರುತ್ತೆ ಅದು ತಿನ್ನೋಕ್ ಯಾವಾಗಾದ್ರೂ.
ನೀವು ಬೆಲ್ಲ ಹಾಕ್ತೀರಾ ಸಕ್ಕರೆ ಹಾಕ್ತೀರಾ ಅದಕ್ಕೆ.
ನಾವ ಸಕ್ರೆಯಿಂದ ಮಾಡುತ್ತಮ್ಮ.
ಹ್ಮ್ ನಾವು ಒಂದೊಂದ್ಸಲ ಬೆಲ್ಲ ಹಾಕ್ತಿವಿ ಸಕ್ಕರೆ ಅಷ್ಟು ದೇಹಕ್ಕೆ ಒಳ್ಳೇದಲ್ಲ ಅಲ್ವಾ. ಅದಕ್ಕೆ ನಾವು ಬೆಲ್ಲ ಹಾಕ್ತೀವಿ ಅದ್ರಲ್ಲಿ ಸ್ವಲ್ಪ ಸಿಹಿ. ಕಡಿಮೆ ಇರುತ್ತೆ ಅದಕ್ಕೆ ನೀವು ಟೀ ಗೆಲ್ಲ ಏನ್ ಹಾಕ್ತೀರಾ ಸಕ್ಕರೆ ಹಾಕ್ತೀರಾ ಬೆಲ್ಲ ಹಾಕ್ತೀರಾ.
ಬೆಲ್ಲದ್ ಜಾಸ್ತಿ ಮಾಡ್ತಿವಿ ನಾವು ಸಕ್ಕರೆದೆಲ್ಲಾ ಮಾಡಲ್ಲ ಬೇರೆ ಯಾವಾಗಾದ್ರು ಒಮ್ಮೆ. ಇದು ಸಿಹಿ ತಿಂಡಿಗ್ ಮಾತ್ರ ಸಕ್ಕರೆಯಿಂದ ಮಾಡತ್ ಷ್ಟೆ.
ಮತ್ತೆ ಸುಶ್ಮಿತಾ ಅವ್ರೇ ಇನ್ನೇನು.
ಹಾ ಹೇಳಿ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಈಗ.
ಅಮ್ಮನ ಅದೇ ಹೇಳ್ದೆ ಅಲ್ವ ಇವಾಗ ಅಡುಗೆ ಮಾಡಕ್ ಹೋದ್ರು ಇಷ್ಟೊತ್ತಾದ್ರೆ ಸಾಕು ಹೋಗ್ಬಿಡ್ತಾರೆ. ಇವತ್ತು ಸ್ವಲ್ಪ ಒಂದ್ ಮೂರ್ ತರ ಮಾಡ್ತೀನಿ ಅಂತ ಹೇಳಿದ್ರು.
ಹಾ ಹಾ ಹಾ
ಹ್ಮ್ ಪಲ್ಯ ಚಪಾತಿ ಅದು ಇದು ಮಾಡ್ಬೇಕಲ್ವಾ ಅವ್ರು. ಅವರೊಬ್ಬರೇ ಅಲ್ವಾ ಮಾಡೋದು ಅದಕ್ಕೆ ಬೇಗ ಶುರು ಮಾಡ್ಕೊಂಡ್ಬಿಡ್ತಾರೆ.
ಇವತ್ತಿಂದು ಪಲ್ಯ ಚಪಾತೀ ನಾ.
ಹ್ಮ್ ಪಲ್ಯ ಚ ಅಮ್ಮ ಹೇಳ್ತಿದ್ರು ಮಧ್ಯಾಹ್ನ ಪಲ್ಯ ಚಪಾತಿ ಮಾಡ್ತೀನಿ ರಾತ್ರಿ ಅಂತ. ಪಲ್ಯ ಚಪಾತಿ ಮಾಡಿ ಇವತ್ತು. ರಾತ್ರಿ ಅನ್ನ ಸಾಂಬಾರು ಮುದ್ದೆ ಇಷ್ಟುನು ಮಾಡ್ಬೇಕಲ್ವಾ ಅದಿಕ್ಕೆ ಇವತ್ ಬೇಗ ಹೋದ್ರು. ಇಲ್ಲ ಎಂಟು ಗಂಟೆಗೆ ಮಾಡೋರು ಯಾಕಂದ್ರೆ ಅಣ್ಣ ಅಣ್ಣ ಅಪ್ಪ ಬರೋದೆಲ್ಲಾ ಒಂಬತ್ತು ಗಂಟೆ ಂಬತ್ತುವರೆ ಆಗಲ್ವಾ ಆ ಟೈಮಗೆಲ್ಲ ಒಟ್ಟಿಗೆ ಕೂತ ಊಟ ಮಾಡೋದು ಇವತ್ತು ನಾಲ್ಕು ಇತರ ಮಾಡ್ಬೇಕಂತ ಬೇಗ ಹೋಗಿ ಮಾಡ್ತಿದ್ದಾರೆ.
ಹೌದಾ
ಹ್ಮ್ ನಿಮ್ಮಮ್ಮ ಏನ್ ಅಡ್ಗೆ ಮಾಡ್ತಾರೆ ಮಧ್ಯಾಹ್ನ ಏನು ತಿಂದ್ರಿ
ಅದೇ
ನಿಮ್ಗ ಏನು ಮಾಡ ಮಾಡಕ್ ಬರಲ್ವಾ
ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಇಲ್ಲ ಇಲ್ಲ ಸ್ವಲ್ಪ ಸೊಪ್ಪು ಬರುತ್ತೆ ಏನಾದ್ರರು ಹ ಮಾಡೋದು
ಹೌದಾ ಹಾ
ಹ್ಮ್ ಅನ್ನ ಮಾಡೋದು
ಹ್ಮ್ ನಿಮ್ಮತ್ತ
ಹ ಪುಳಿಯೋಗರೆ ಈ ತರ ಚಿಕ್ಕ ಚಿಕ್ಕ ಅಡಗೆ ಅಕ್ಕ ಅಕ್ಕಂಗೆ ಬರುತ್ತೆ ಅಕ್ಕನಿಗೆ ಎಲ್ಲಾ ತರದ ಅಡ್ಗೆನು ಬರುತ್ತೆ ಇಲ್ಲ ಆ ಅಣ್ಣ ಇದ್ದಾರೆ ಅ ತಮ್ಮನೂ ಇದ್ದಾರೆ
ಹ್ಮ
ಅವರು ಮಾಡಲ್ಲ ಅವರೆಲ್ಲ ಮಾಡದಿಲ್ಲ
ಹೋ ಗಂಡ ಮಕ್ಳು ಅಂತ ಹೇಳ್ಕೊಟ್ಟಿಲ್ವಾ ಅಥವಾ ಹೇಳ್ಕೊಟ್ಟಿದ್ರೆ ಇವರೇ ಮಾಡಲ್ವಾ
ಅವ್ರರಿಗೂ ಬರುತ್ತೆ ಆದ್ರೆ ಅವ್ರು ಮಾಡಲ್ಲಷ್ಟೆ ಯಾರು ಇಲ್ದಾಗ ಎಲ್ಲಾದ್ರೂ ಊರಿಗ್ ಹೋದಾಗ ಹ ಊರಿಗ್ ಹೋದಾಗ ಅವರೇ ಮಾಡ್ತಾರೆ ಅಮ್ಮ ಇದಾರಲ್ಲ ಹಂಗಾಗಿ ಇವಾಗ ಅಷ್ಟೊಂದು
ಅವ್ರಲ್ಲಾದ್ರೂ ಊರ್ಗ್ ಹೋದಾಗ ಮಾಡ್ಕೊಳ್ತಾರ ಅಷ್ಟ್ ಕಲ್ತಿದ್ರೆ ಸಾಕಲ್ಲ ಗಂಡ್ಮಕ್ಳು
ಹ್ಮ್
ಮತ್ತ ಇನ್ನೇನ್ ಸಮಾಚಾರ
ಹೇಳಿ ಹೇಳಿ
ಬರ್ಕೊಳೋದೆಲ್ಲ ಆಯ್ತಾ ಅಂದ್ರೆ ಪ್ರತಿ ದಿನ ಏನೇನಾಯ್ತು ಅದನ್ ಬರ್ದ ಅಭ್ಯಾಸ ಇಲ್ವಾ ನಿಮ್ಗೆ ಪ್ರತಿದಿನ ಏನೇನಾಯ್ತು ಅದನ್ನ ಬರೆದು ಅಭ್ಯಾಸ ಇಲ್ವಾ ನಿಮ್ಗೆ
ಇಲ್ಲ ಇಲ್ಲ ಹಂಗೆಲ್ಲ ಬರಿತಾ ಇರ್ದೀನಿ
ಹ್ಮ್
ಹ್ಮ್
ನನ್ಗದು ಚಿಕ್ಕ ವಯಸ್ಸಲ್ ತುಂಬಾ ಅಭ್ಯಾಸ ಇತ್ತು ಅ ದಿನ ಏನಾಯ್ತು ಅದನ್ನ ಬಂದು ಬರದು ಮಲ್ಕೊಳ್ಳೋ ಟೈಮ್ ಅಲ್ಲಿ ಅಂದ್ರೆ ಒಂದ ಒಂಬತ್ ಗಂಟೆಯಿಂದ ಹತ್ತು ಗಂಟೆ ತನಕ ಬೆಳಿಗ್ಗೆಯಿಂದ ಏನೇನಾಯ್ತು ಅದನ್ನೆಲ್ಲ ಬರೆಯೋವರೆಗೂ ಇರ್ತಿರ್ಲಿಲ್ಲ ಅದ್ ಹತ್ತನೇ ತರಗತಿಗೆ ಬಂದು ಅದೊಂದು ಇವ ಒತ್ತಡ ಆಗುತ್ತಲ್ವಾ ಅದಕ್ಕೆ ಓದ್ಬೇಕು ಅಂತ ಆ ಒಂದು ಒತ್ತಡದಿಂದ ಬಿಟ್ಟೋಳು ಮತ್ತ ಆ ಅಭ್ಯಾಸನೇ ತಪ್ಪೋಯ್ತು
ಹ್ಮ್
ಅಲ್ಲಿವರೆಗುನು ಏನೇನ ಆಗಿತ್ತು ಚಿಕ್ಕ ವಯಸ್ಸಿಂದನ ಒಂಬತ್ತನೇ ಕ್ಲಾಸ್ ತನಕನುೂ ಅದೆಲ್ಲಾ ಅಭ್ಯಾಸ ಇತ್ತು ಮತ್ತ ಇನ್ನೇನು
ಏನಿಲ್ಲ ಎಲ್ಲಾ ಹೂವು ಕಟ್ಟೋದೆಲ್ಲ ಮುಗಿ ಆಯ್ತಾ ಕೆಲಸ
ಹಾ ಮುಗೀತ ಅದೆಲ್ಲ ನಮ್ದ್ ನಾಲ್ಕ್ ಗಂಟೆಗೆ ಮುಗ್ದೋಗುತ್ತೆ
ಹಾಂ ಇವಾಗ ಎಷ್ಟೊತ್ತ ಎಷ್ಟೊತ್ತಿಗೆ ತಗೊಂಡ ಹೋಗ್ತೀರಾ ಮಾರೋಕ್ಕೆ?
ಅದು ಇಲ್ಲ ಬೆಳಿಗಿನ ಜಾವ ಮಾರಕೆ ಈಗ್ಲೇನೆೇ ಇದ ಮಾಡ್ಬಿಟ್ಟು ಸ್ವಲ್ಪ ನೀರ್ ಚುಂಕ್ಸಿ ಇಟ್ಟಿರ್ತೀವಿ.
ಹ್ಮ್ ಹಾ ಹಾ
ಹ ನೀರ್ ಚುಮ್ಸಿ ಯಾಕಂದ್ರೆ ನಾವ್ ಕಟ್ಟಿರೋದು ಮೊಗ್ಗು ತೀರಾ ಮೊಗ್ಗುನ ಕಟ್ಟ ಇಟ್ಟಿ ನೀರು ಚುಮಸಿ ಇಟ್ಟಿದೀವಿ. ಅದು ಬೆಳ್ಗಿಗೆಲ್ಲ ಹರಳ್ಳಿರುತ್ತೆ ಅವಗ ಗ ಆರಾಮಾಗಿ ಇದ ಮಾಡ್ಬೋದು.
ಹೌದಾ?
ಹ್ಮ್ ಹೌದು.
ಹೇಳಿ
ಹ್ಮ್
ಹೇಳಿ ನಿವೇದಿತಾ ಅವ್ರೆ.
ಕೇಳಿಸ್ತಿದ್ಯಾ ನನ್ ಧ್ವನಿ ಹಾ ನಂಗಗೂ ಕೇಳಿಸ್ತಿ ಮತ್ ಇನ್ನೇನು ಎಲ್ಲ ಮುಗ್ದಿದೆ ಎಷ್ಟ್ ಗಂ ಟ್ಟೆಗೆ ನಿಮ್ ಊಟ ತಿನ್ನೋದು ನೀವು?
ಏಳು ಏ ಏಳುವರೆ ಆಗುತ್ತೆ. ಳುವರೆಗೆಲ್ಲ ಊಟ ಹಾ ಏಳುವರೆಗೆಲ್ಲ ಊಟ.
ಅಷ್ಟು ಬೇಗ ನಿಮ್ ಅಕ್ಕ ಬರ ನಿಮ್ ಅಕ್ಕನ್ಗೆ ಕಾಯಲ್ವಾ ನೀವು?
ಹ್ಮ್ ಕಾಯಲ್ಲ. ಹ್ಮ ಹ್ಮ ಊಟಕ್ಕೆ ಬಾ ಮಾಡ್ಬಿಡ್ತಿವಿ ಊಟ ಎಲ್ಲ ಮಾಡ್ತಿವಿ ಅವ್ರರು ಬರದ ಲೇಟ್ ಆಗುತ್ತೆ.
ಊಟ ಎಲ್ಲ ಆರೂವರೆಗೆ ತಿಂದ್ರನೆ ಒಳ್ಳೇದಲ್ವಾ ವಿಜ್ಞಾನದ ಪ್ರಕಾರ. ಎಂಟುವರೆಗೆಲ್ಲ ತಿಂದ್ರೆ ಅಷ್ಟು ಒಳ್ಳೇದಲ್ಲ ಅಲ್ವಾ ಆರೋಗ್ಯಕ್ಕೆ. ಕೇಳಿಸ್ತಿದಿಯಾ ಸುಶ್ಮಿತಾ ಅವ್ರೆ? ಸುಶ್ಮಿತಾ ಅವ್ರೇ ಸುಷ್ಮಿತಾ ಅವ್ರೇ ಕೇಳಿಸ್ತಿದ್ಯಾ?